ಹಲೋ ಹಾ ಕೇಳಿಸ್ತಾ ಇದ್ದೆ
ಹಾ ಇದ
ಹ್ಮ ಆಯ್ತಾ ಹೂ ಕಟ್ಟಿದ್ದು ಹ
ಏನ್ ಮಾಡ್ತಿದ್ರಿ
ನಾನ್ ಅದೇ ಟಿವಿ ನೋಡ್ತಾ ಇದ್ದೆ ಇನ್ ಏನ್ ಮಾಡ್ಲ
ಹ್ಮ್ ಇನ್ ಸ್ವಲ್ಪ ಐತೆ
ನಾ ಸ್ವಲ್ಪ ಆಯ್ತಾ
ಹ್ಮ್
ಅಂದ್ರೆ ನೀನ್ ಕಾಲೇಜ್ಗೆ ಹೋದ್ರೆ ನಿಮ್ಮ ಅಮ್ಮ ಒಬ್ರೇ ಕಟ್ಕೊಂಬಬೇಕಾಗುತ್ತೆ
ಹ್ಮ್ ಹೌದು
ಪಾಪ ಮನೇಲಿ ಕುೂತ್ಕೊಂಡು ಏನ್ ಮಾಡೋದು ಅಂತ ಟೈಮ್ ಪಾಸ್ ಮಾಡ್ತಾರೆ ಮನೆ ಕೆಲಸ ಮಾಡದ್ರಿಗೆ ಟೈಮ್ ಆಗುತ್ತಲ್ಲ
ಸತ ಅದೆಲ್ಲ ಮಾಡ್ಕೊಂತಾರೆ
ಹ್ಮ್
ಆಮೇಲೆ ಹನ್ನೊಂದ್ ಗಂಟೆ ಮೇಲೆ ಇದ ಕುೂತ್ಕೊಂತಾರೆ ಕಟ್ಟಾಕ್ಕೆೆ
ಬೆನ್ನ ನೋವು ಬರಲ್ವ ನಿಮ್ಮಮ್ಮಂಗೆ
ಅವ್ರ ಸ್ವಲ್ಪ ಅಭ್ಯಾಸ ಆಗೈತೆ
ಹಗೆ
ಹಾ
ಮತ್ತೆ ಏನ್ ಸಮಾಚಾರ
ಮತ್ತೆ ಇನೇನಿಲ್ಲ ಖನಿ್ ಹೇಳ್ಬೇಕು
ಏನಲ್ಲದು
ಹೇಳು ಕೆಲಣ ಏನಾದ್ರು
ಅದೇ ನಾನು ಅವಾಗ್ಲೇ ಏನು ಹೇಳ್ತಿದ್ದೆಲ್ಲ
ಅದೇ ನಿಮ್ ಶಿಸ್ಟ್ಾರ್ ಬಗ್ಿ ಮಾತಾಡ್ತಿದಿ ನಿಮ್ ತಂಗಿ ಬಗ್ಗೆ ಮನೇಲಿ ಕೆಲಸ ಮಾಡಲ್ಲ ಅಂದಲ್ಲಾ
ಹಾ ಅವ್ರೇಏನ್ ಕೆಲ್ಸಾನು ಮಾಡಲ್ಲ ಮನೇಲಿ ಎಲ್ಲಾ ನ ಒಮ್ಮೊಬ್ಬ ಆದ್ರೆ ಮಾಡ್ತಾರೆ
ಅದೇ ಯಷ್ಟೆಲ್ಲ ಬಂದ್ಮೇಲೆ ಇನ್ನೇನ್ ತಿಂದಿದ್ ಒಂದ ತಟ್ಟೆ ಒಂದ ತೊಳ್ಕೊಂಬಬೇಕಕ್ತದ ಬಟ್ಟೆ ಒಂದ್ಕೊಬೇಕಾಗುತ್ತೆ ಅಷ್ಟೇ
ಹ್ಮ್ ಬಟ್ಟೆ ಹೊಕ್ಕೊಳ್ಳಿ ಹಾಸ್ಪಲ್ಲ ಇದ್ದ
ಸ್ ಇನ್ನ್ ಏನ್ ಇರಲ್ಲ ಆಮೇಲೆ ಮಲ್ಕೊಂಡಿರೋ ಹಾಸ್ಕೆ ಕ್ಲೀನ್ ಮಾಡ್ಕಣದ ಅಷ್ಟ ಬಿಟ್ರೆ ಇನ್ ಎನ್ ಇರತ್ತೆ.
ಹಾ ಅಷ್ಟೇ
ಬಟ್ ಅಲ್ಲೇ ಹಾಸ್ಟೆಲ್ ಹೆಂಗಿರುತ್ತೊ ಏನೋ ಕ್ಲೀನ್ ಇದ್ಯಾಂತ.
ಹ್ಮ್ ಚೆನ್ನಾಗಿದ್ಯಂತೆ ಹೋಗ್ ನೋಡ್ಕೊಂಡ್ ಬಂದಿದಾರಂತೆ.
ಹ್ಮ್
ಚೆನ್ನಾಗಿದ್ಯಂತೆ.
ನಾವು ಹಿಂಗೆ ನಾನ್ ಅದೇ ಹೋಮ್ ಗರ್ಕ್ ಕೆಲಸಕ್ ಹೋಗ್ತಿದನಲ್ಲ.
ಹಾ ಹಾ
ಅವಾಗ ಎಲೆಕ್ಷನ್ ಡ್ಯೂಟಿ ಹಾಕಿದ್ರು.
ಹಾ
ಅವಾಗ ಈ ಬಿಜಾಪುರ್ ಸೈಡ್ ಕರ್ಕೊಂಡೋಗಿದ್ರು.
ಹಾ ಹಾ
ಅಲ್ ಒಂಡೇ ಪೂರ ಒಂದ್ ಹಾಸ್ಟೆಲ್ ಅಲ್ಲೇ ಇರಿಸಿದ್ರು ಅಲ್ ಚೆನ್ನಾಗಿತ್ತು ಹಾಸ್ಟಿಲ ಕ್ಲೀನಿಂಗ್. ಏ ಆಗ್ಲಿ ಅಲ್ಲ ಅಲ್ಲಿ ಬಟ್ ಫುಡ್ ಸೆಟ್ ಆಗ್ಲಿಲ್ಲ.
ಹಾ
ಪೆ ಹಾಸ್ಟೆಲ್ ಚೆನ್ನಾಗಿತ್ತು ಅದಿಕ್ಕೆ ಕೆಲವು ಕಡೆ ಚೆನ್ನಾಗಿರಲ್ವಲ್ಲ.
ಹ್ಮ್ ಆಲ್ಮೋಸ್ಟ್ ಎಲ್ಲಾ ಕಡೆ ಚೆನ್ನಾಗಿರುತ್ತ ಬಟ್ ಊಟದೆ ಎಲ್ಲಾ ಕಡೆನೂ ಸಮಸ್ಯೆ ಆಗೋದು.
ಹ್ಮ್ ಅಂದ್ರೆ ಕೆಲವು ಕಡೆ ಕ್ಲೀನಿಂಗು ಇರಲ್ವಲ್ಲ ವಾಶ್ರೂಮ್ ಎಲ್ಲಾನು.
ಹ್ಮ್ ಆದ್ರೆ ಇವಾಗ ಬಂದಿರೋದ್ರ ಪ್ರಕಾರ ವಾರ್ಡನ್ಸ್. ಫುಲ್ ಎಲ್ಲಾ ಕ್ಲೀನ್ ಮಾಡಸ್ತಾರಲ್ಲ.
ಹ್ಮ್ ಇವ್ರ ಕೈಯ್ಯ ಮಾಡಸ್ತಾರ ಬೇರೆ ಇರ್ತಾರ ಅದಕ್ಕೆ.
ಹಾ ಚೆನಗಿಲ
ಅಂದ್ರೆ ಈ ಸ್ಟೂಡೆಂಟ್ ಗುಳು ಕೈಯಾಗ ಮಾಡಸ್ತಾರಾ ಅದಕ್ಕೆ ಬೇರೆ ಜನ ಇರ್ತಾರ ಅಂತ
ಇಲ್ಲ ಇಲ್ಲ ಬೇರೆ ಜನ ಇರ್ತಾರ ನಮ್ಮ್ ಹಾಸ್ಟೆಲಿಗು ಬರ್ತಾರಲ್ಲ ಒಬ್ರ ಇಬ್ರ ಆಂಟಿ ಬರ್ತಾರೆ. ಒಬ್ರವರು ಒಬ್ರ ಇವ್ರು ಹ್ಮ್ ಒಬ್ರವರು ಒಬ್ರ ಇವ್ರು.
ಹ್ಮ್
ದಿನ ಬಂದು ಕ್ಲೀನ್ ಮಾಡ್ತಾರೆ.
ಹ ಹಂಗಿದ್ರೆ ಸರಾ ಅತ್ರ ಅದೊಂದು ಕ್ಲಿನ್ ಇದ್ದ ಬಿಡ್ಬೇಕು.
ಹ್ಮ್
ಹ ನಮ್ ದುಕ್ಕೇ ವಾಶ್ ರೂಮ್ ಹೋಕಿಲ್ಲ.
ಹ್ ಅದೆಲ್ಲ ಕ್ಲಿನ್ ಮಾಡಸ್ತಾರೆ ಇಲ್ ನಾವು ವಾರ್ಡನ್ ಹೇಳ್ತಿರ್ತಿವಲ್ವ ಅದ್ರಿಂದ ಇವಾಗ ಬಂದಿರೋ ವಾರ್ಡನ್ ಪರವಾಗಿಲ್ಲ ಎಲ್ಲಾ ಮಾಡಸ್ತಾರೆ.
ಹೌದಾ ನಿಮ್ ಅಮ್ಮ ನಿಮ್ ತಂಗಿ ಕರೀತಾ ಇದಾರೆ.
ಹ್ಮ್ ನಾವ್ ಇಲ್ಲೇ ಹೂವು ಕಟ್ತಾ ಇದೀವಿ ಅವ್ರ ಕರಿತ್ರ
ಸಂಜೆಗೆ ಅಡ್ಗೆ.
ಇದು ಚಿಕನ್ ಮಾಡದ ಅಂತ ಅಮ್ಮನೇ ಮಾಡದು ಚಿಕನ್ ಸಾಂಬಾರ್ ಮಾಡಣ ಅಂತ.
ಚಿಕನ್ ಸಾಂಭಾರ್ ಇವತ್ತ ಮಂಗಳವಾರ.
ಹ್ಮ್.
ಹ ನಿಂಗ್ ಬರುತ್ತಾ ನಾನ್ವೇಜ್ ಎಲ್ಲಾ ಅಡಗೆ.
ಹ ಹಾ ಚಿಕನ್ ಸಾಂಬಾರ್ ಎಲ್ಲ ಮಾಡಕ್ ಬರಲ್ಲ.
ಮತ್ತೆ
ಅದ್ ಬಿಟ್ರೆ ವೆಜ್ಜ್ ಅಲ್ ಮಾಡ್ಬೋದು.
ಹೌದಾ
ಹ್ಮ್ ವೆಜ್ಜಲ್ ಬರತ್ತೆ.
ನಾನ್ ವಿಜಯಗರಲ
ಹ್ಮ್ ಹ್ಮ್ ನಾನ್ ವೆಜ್ ಬರಲ್ಲ ಅಷ್ಟೊಂದು
ಕತ್ಕೋಬೇಕು ತಾನೇ
ಹ್ಮ್
ಇ ಅವಾಗ ನನ್ಗೇ ಬರಲ್ಲ ಸಾಂಬಾರು ಅಂದಬಿಟ್ರೆ ಜಾಸ್ತಿ ಸಾಂಬಾರು ಮತ್ತೆಫ್ರೈ ಎರಡೆ ಮಾಡೋದು
ಇದು ಕಬಾಬ್ ಮಾಡ್ತೀರಾ
ಕಬಾಬು ಅಂದ್ರೆ ನಾನ ಯಾವತ್ತೂ ಮಾಡಿಲ್ಲ
ಹಾ
ಕೊಂಡಿದ್ದೀನ ಅಷ್ಟೆ
ಹೌದಾ
ನೋಡ್ಕೊಂಡಿಧಿನಿ ಏನ್ ಏನ್ ಹಾಕೋದು ಅಂತ ಯಲ್ಲ
ಹ್ಮ್.
ಬಿಟೆ ಯಾವತ್ತುೂ ಮಾಡೇಯಿಲ್ಲ ನಾನು. ತಂಗ ದೋಸೆ ಯಾಕಕ್ಕೆ ಬರಲ್ಲ
ಹೌದಾ ನಾನ್ ದೋಸೆ ಪರ್ಫೆಕ್ಟ್ಗ ಆಗ್ತೇನೆ
ನಮ್ಮ್ ಮನೆಯವರು ಹಾಕೊಡೋದ್ ನಂ ದೋಸೆ
ಹೌದಾ
ಹಾ
ನಾನ್ ದೋಸೆ ಚೆನ್ನಾಗ್ ಮಾಡ್ತೆೇನೆ
ಅಂದ್ರೆ ಹಂಗೆ ಎತ್ ಹೆಂಗ ಹಯ್ಯದ್ ಹಯ್ದ್ ಬಿಡ್ತೀನಿ ಅಯ ಎತ್ ಇತ್ವಾ ಕಿತ್ತತದೆ ಅಂತ ಎತ್ತಕ್ ಬರಲ್ಲ ನೇಟಗೆ
ಹೌದಾ ನಾನಲ್ಲ ಚೆನ್ನಾಗೆ ಮಾಡ್ತೇನಿ ದೋಸೆನ ಬರುತ್ತೇ ದೋಸೆ ಹ ಹದು
ಆದ್ರೆ ಡೈಲಿ ತಿನ್ನೋ ಫುಡ್ ಟಿಫನ್ ಆಗ್ಲಿ ಅಡಗೆ ಆಗ್ಲಿ ಬರುತ್ತೆ ಅಲ್ಲಾನ ಈ ವೆರೈಟಿ ದೋಸೆ ಇಡ್ಲಿ ಅಂತ ನಾ ಮಾಡೋದೇ ಇಲ್ಲ ಬಿಡು ನಾನನ್ ತಿನ್ನೋದೇ ಇಲ್ಲ
ಹ್ಮ ಹ್ಮ್
ನನ್ಗೂ ಇಡ್ಲಿಗೂ ದೂರ ದೂರ ದೋಸೆ ಅದು ಇ ದು ಈ ಪೊಡ್ಡು ಅಂತಾರಲ್ಲ ಪುಡ್ಡು ಮಾಡ ಹಬಹುದು ಪಡುದೆೇ ನೀನ್ ಸೇರಲ್ಲ
ಹ್ಮ್
ವೇರೆ ಇನ್ನ ವೆರೈಟಿ ವೆರೈಟಿ ಬರಲ್ಲ
ದುಪ್ಪಲ್ಲ ಊಟ ಮಊಟ ಭಾತು ಹ್ಮ
ಅಂದ್ರೆ ಅವೆಲ್ಲಾ ನಾನು ಕೆಲ್ಸಕ್ ಹೋಗೇನಲ್ಲ ನಮ್ಮ್ ಮೂರ್ ಜನ ಹಾಕ್ದ ಮದ್ವಿ ಆದ್ಮೇಲೆ ನಾನೇ ಮಾಡ್ಕೊ ಕಿಲ್ಲ
ಹ್ಮ ಹಾ ಹಾ
ಕಲ್ತ್ಕೊಂಡು ನಾನೇ ಮಾಡ್ಕೊಂಡು ನಾನು ಯಾರತೋ ಬಳ್ಸಸ್ಕೊಂಡಿಲ್ಲ ಅರ್ಗದು ಇುವರೆಗೂ ನಮ್ಮ ಅಮ್ಮನೇ ಆಗ್ಲಿ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳ್ಕೊಟ್ಟಿಲ್ಲ
ಹ್ಮ
ಇಲ್ಲಿ ಇವಗ ಒಂದ್ ಸಾಂಬಾರ್ ಆಗ್ಲಿ ಅವ್ರು ಮಾಡ್ತಿರೋದ್ ನೋಡ್ಕೊಂಡಿರ್ತಿನಿ ನಾನ್ ಮಾಡ್ಕೊಂತೀನಿ ಅ ಚೆ
ಹ ಹಾ
ಯಾವ್ದಾದ್ರು ಒಂದ್ ಕೆಲವು ಡೌಟ್ ಇದ್ದಂಗಗೆ ಮಾತ್ರ ಕೇಳೇನ್ ನಮ್ಮ ಅಮ್ಮನ ಇದ ಹಾಕ್ಬೇಕಾ ಅದ ಹಾಕ್ಬೇಕಾ ಯಂತ ಅದ್ ಬಿಟ್ರೆ
ಹ್ಮ್
ನನ್ಗೆ ಯಾರೂ ಬಂದು ಅಡುಗೆ ಕೊಟ್ಟಿಲ್ಲ
ಅಕ್ಕ ಇವಾಗ್ಲುೂ ನಿವಮ್ಮ ಗಾರ್ಮೆಂಟ್ಸ್ ಹೋಗ್ತಿದಾರಾ
ಗಾರ್ಮೆಂಟ್ಸ್ ಅಲ್ಲಮ್ಮ ನಮ್ಮಅಮ್ಮ ಗಾರ್ಮೆಂಟ್ಸ್ ಯಾವತ್ತೂ ಹೋಗಿಲ್ಲ
ಮತ್ತೆ
ಮುಂಚೆ ಇತ್ತು ಇದು ಪೂಜೆ ಸಾಮಾನ ಅಂಗಡಿ ಇಡೋರು ದೇವಸ್ಥಾನದಲ್ಲಿ.
ಹಾ ಹಾ
ಇವಾಗ ಬಂದು ಅಲ್ಲೇ ಒಂದ್ ಗೊಬ್ಬ್ರದ ಫ್ಯಾಕ್ಟ್ರಿ ಐತೆ ನಮ್ಮೂರವರೇ. ಆಲ್ಮೋಸ್ಟ್ ನಮ್ಮ ಊರಲ್ಲಿ ಮೂರ್ ಫ್ಯಾಕ್ಟ್ರಿ ಐತೆ ಒಂದು ಚಿಪ್ಸ್ ಫ್ಯಾಕ್ಟ್ರಿ ಅಂತ.
ಹಾ
ಇನ್ನೊಂದು ಇದು ಕೆಲವೀಸ್ ತಿಂತೀವಲ್ಲ ಗೊತ್ತಾ. ಚಾಕ್ಲೇಟ್ ಚಿಪ್ಸು ಕೆಲೋಸ್ ಸಂತ.
ಹಾ ಹಾ ಹಾ
ಚಾಕ್ಲೇಟ್ ಚಿಪ್ಸ್ ಬರುತ್ತಲ್ಲ ಅದ್ರದ ಒಂದು ಖಾರ ಚಿಪ್ಸ್ ಒಂದು ಇನ್ನೊಂದು ಗೊಬ್ರದ ಫ್ಯಾಕ್ಟ್ರಿ ಮೂರ್ ಕಂಪ್ನಿ ಇದೆ ಮೂರುನು ಅಣ್ಣತಮ್ಮದಿರೆ ಮಾಡ್ಕೊಂಡಿರೋದು. ಅದ್ರಲ್ಲಿ ನಮ್ಮಅಮ್ಮ ಇದ್ ಗೊಬ್ರದ ಫ್ಯಾಕ್ಟ್ರಿ ಅಂತ ಅದ್ರಲ್ಲಿ ಚೀಲ ಹಾಕಕ್ ಹೋಗುತ್ತೆ. ಅಲ್ಲೇ ಸ್ವಲ್ಪ ದೂರೆ ಈಜಿಂದ್ರ. ಅದಕ್ಕ ಅವಾರು ಮಾಮೂಲಿ ಗೂಬ್ರ ಗೊತ್ತಲ್ಲ.
ಹಾ
ಗೊಬ್ಬರದ ವಾಸನೆ ಅದು ಈಟೆ. ಕುತ್ಕೊಂಡೆ ಇರ್ಬೇಕು ಕುತ್ಕೊಂಡ್ ಚೀಲ ಹಾಕ್ಬೇಕಲ್ಲ. ಅಂದ್ರೆ ಹೆಂಗೆ ಅಂದ್ರೆ ಮಾಮೂಲಿ ಚೀಲ ಇರುತ್ತೆ ಆ ಚೀಲದೊಳಕೆ ಕವರ್ ಹಾಕ್ ಬೇಕಾದ್ರೂ ಸಮ್ಮುಕ ಒಂದ ಕವರ್ ಕಟ್ ಮಾಡಿರ್ತಾರೆ.
ಹ್ಮ ಹ್ಮ ಹಾ
ಿ ಹಾಕಿ ಕೊಟ್ರೆ ಅದನ್ನ ತಗೊಂಡ್ ಹೋಗಿ ಅದೊಳಗ್ ಗೊಬ್ರ ಹಿಡಿತಾರೆ ಹಿಡ್ದಬಿಟ್ಟು ಅದನ್ನು ಹೊಲ ತರೆ ಆತರ.
ಹ್ಮ
ಪ್ರೊಸೀಜರ್ ಅದು ಇವ್ರು ಕುತ್ಕೊಂಡು ಕವರ್ ಹಾಕ್ ತರದು ಚೀಲದೊಳಗೆ ಕವರ್ ಹಾಕದು.
ಹ್ಮ್
ಅದು ಬೆರಳೆಲ್ಲ ಒಂಥರ ಆತದದಲ್ಲಿ ಹಿಂಗ ತಗ್ದ ತಗದು ಕವರು. ಯರ ತಗ್ದು ತಗ್ದು.
ಎಷ್ಟ ಗಂಟೆಯಿಂದ ಎಷ್ಟ ಗಂಟೆ ತನ್ಕ.
ಬೆಳಿಗ್ಗೆ ಅವರು ಎಂಟ ಗಂಟೆಯಿಂದ ಅಂದ್ರೆ ಏಳುವರೆಗೆ ಮನೆ ಬಿಡ್ತಾರೆ.
ಹಾ
ಎಂಟರಿಂದ ಸಂಜೆ ಆರು ಆರುವರೆ. ಅದ ಕಂಪ್ನಿ ಮಾಮೂಲಿ ತರ ಹೇಳಕ್ ಆಗಲ್ಲ ಅನನ್ಯ.
ಹ್ಮ
ಅದ್ನೇ ಲೆಕ್ಕ ಇದ್ರೆ ಆರುವರೆ ತಕ ಓಟಿ ಇತ್ತು ಅಂದ್ರ ಓಟಿ ಮಾಡಸ್ಕೊಂತಾರೆ ಅಕಸ್ಮತ್ ಏನನ್ ಲಾ ಕಾರಿಗಳು ಬರ್ಲಿಲ್ಲಾ ಅಂದ್ರೆ.
ಹ್ಮ
ಅವ್ರಗೆ ಲಾರಿ ಹೋದ್ರನೆೇ ಕಂಪ್ನಿಲೆಕ್ಕ. ಬರಿ ಮನ್ನೂರೂಪಾಯಿ ದಿವ್ಸಕ್ಕೆ.
ಹ್ಮ
ಅಕಸ್ಮಾತ್ ಲಾರಿ ಒಂದು ಎರಡು ಮೂರು ಆತರ ದಿವ್ಸಕ್ ಬಂತು ಅಂದ್ರೆ ಮೂಟೇ ಲೆಕ್ಕ ಅಂತ ಕೊಡ್ತಾರೆ.
ಹಾ
ಅಂದ್ರೆ ಒಂದ್ ಮೂಟೆೆಗೆ ನೂರು ರೂಪಾಯಿ. ಆ ನೂರು ರೂಪಾಯಲ್ಲಿ ಅಲ್ಲಿ ಎಷ್ಟು ಜನ ಕೆಲ್ಸ ಮಾಡ್ತಾರ ಅಲ್ಲಾರ್ಗೂ ಡಿವೇಡು. ಎಷ್ಟು ಮೂಟೆ ಹಾಕ್ತಾರ ಅದ್ರ ಮೇಲೆ ಡಿಪೆಂಡು.
ಹ್ಮ್
ಆ ಥರ ಅದರಲ್ಲಿ ಇನ್ನೂರು ರೂಪಾಯೇ ಬರ್ಬೋದು ನೂರೈವತ್ತೇ ಬರ್ಬೋದು. ಅರ್ರಲ್ಲಿ ದುಡಿಯಕ ಆಗಲ್ಲ.
ದಿನಕ್ಕೆ ಕೊಟ್ಬಿಡ್ತಾರಾ.
ಮೂಟೆ ಲೆಕ್ಕಾದ್ರೆ ದಿನದ ದಿನದ ಕೊಡ್ತಾರೆ. ಕಂಪನಿ ಆದ್ರೆ ತಿಂಗಳಿಗೆ
ಹ್ಮ್
ಅಂಗೆ ಅದೊಂತರ ಕಂಪನಿ ಮಾಮೂಲಿ ಎಲ್ಲಾ ಬೇರೆ ತರ ಕಂಪನಿ ಎಲ್ಲ ಅವು
ಹೌದೌದು
ತಿಂಗಳಿಗೆ ಏನ್ ಸಂಬಳ ಏನೇ ಮಾಡ್ಸ್ಕೊಂಡ್ರು ತಿಂಳಗ್ ಇಷ್ಟ ಸಂಬಳ ಅಂತ ಕೊಡ್ಬೇಕು ಅಲ್ಲ ಹಂಗಿಲ್ಲ
ಹ್ಮ್
ಹ್ಮ್ ಏನ್ ಮಾಡದು ಈ ವಯಸಲ್ಲಿ ಕೆಲ್ಸ ಮಾಡ್ಲೇಬೇಕು ಇಲ್ಲಾಂದರೆ ಆಕಲ್ವಲ್ಲ ಈಗ ನಾನೇನೋ ಬಾಡಿಗೆ ಕಟ್ಕೊತೀನಿ
ಹ್ಮ್
ನಮ್ಮ್ ಅಕ್ಕದಿರು ಏನಾನ ಎಲ್ಪ್ ಮಾಡ್ತಿವಿ ಅಂದ್ರೆ ನಮ್ಮ ಅಮ್ಮ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇರಲ್ಲ ಯಾರು ಮುಂದು ಬರಲ್ಲ
ನಿಮ್ ಇನ್ನ ಇಬ್ರು ಅಕ್ಕಂದ ಇರಿದಾರ
ಹ್ಮ ನಾ ನಾಲ್ಕ್ ಜನ ಹೆಣ್ಮಕ್ಳು ಹೇಳುದ್ನಲ್ಲ
ಹ್ಮ
ನಾನೇ ಕೊನೇಳು ಮೂರ್ ಜನ ಹಾಕ್ದಿರದಲ್ಲವ ಮೊನ್ನೆ ರೀಸೆಂಟ್ ರೀಸೆಂಟ್ ಆಗಿ ಆರು ತಿಂಗಳ ಹಿಂದೆ ಒಬ್ಬಳು ಡೆತ್ ಆದ್ಲು ಅಂತ ಹೇಳಿದ್ನಲ್ಲ ಹ್ಮ ಇನ್ನ ಇಬ್ಬರು ಇದ್ದಾರೆ ದೊಡ್ಡೋರು ಅವರದು ಅವರದ್ದೇ ಆಗ್ತದೆ ನಮ್ಮಮ್ಮಂಗೆ ಹೆಲ್ಪ್ ಮಾಡಲ್ಲ ಅದರೊಳಗೊಬ್ಬಳು ಮಾತಾಡ್ಸಲ್ಲ ಇಲ್ಲ ನಮ್ಮಮ್ಮ ನಮ್ ಮುಂದೆ ಇದ್ರುನು
ಹೌದಾ
ಹ್ಮ ಅದ ಈಗ ನಾನ್ ಹೆಂಗೋ ಬಾಡಿಗೆ ಕಟ್ತಿರೋದ ಅವ್ರಗ್ ಸರೋಗದ್ ನಮ್ಮ ಅಮ್ಮಗೆ ಅದ ದದುಡ್ದಿದ್ನ ನಮ್ಮ ಅಪ್ಪ ನಮ್ಮಮ್ಮ ಇಬ್ರೆ
ಇಬ್ರೇ ನ ಹ್ಮ್
ನಮ್ಮ ಅಪ್ಪ ದುಡ್ದಿದ್ ಅವ್ರಿಗ್ ಮಾತ್ರ
ಹ್ಮ
ಮನೆ ಕೊಡಲ್ಲ
ಕೊರೋನಾ
ಅದೇ ಪ್ರಾಬ್ಲಮ್ ಅವ್ರೊಬ್ರು ಕರೆಕ್ಟ್ ಇದ್ದಿದ್ರೆ ನಮ ಜೀವನ ಹೆಂಗಾಯ್ತು
ಹ್ಮ್
ಏನ್ ಮಾಡಕ್ ಆಗಲ್ಲ
ಹಾ ಹೌದು
ಹೆಂಗ ಅದು ಉಡ್ಕೊಂಡವ್ರ ಸಂಘ ಅದು ಇದು ಅಂತ ಸ್ವಲ್ಪ ಸಾಲಗಳಾವಲ್ಲ ಹ ಕ್ಲಿಯರ್ ಮಾಡ್ದ ಇರಕಾತದಾ ನಾನಿರೋತಕ್ಕ ಸ್ವಲ್ಪ ಕ್ಲಿಯರ್ ಮಾಡಿ ಮದ್ವವೆ ಅದೇ
ಹಾ
ಇನ್ ಸಣ್ಣ ಪುಟ್ಟ ಸಂಘಗಳ ಇರ್ತವಲ್ಲ ಅವನ್ ಕಟ್ಲೇಬೇಕಲ್ಲ ಬಿಡಲ್ವಲ್ಲ ಅದಕ್ಕೋಸ್ಕರ ಕೆಲ್ಸಕ್ ಹೋಗ್ತಾರದಷ್ಟೇ ಇಲ್ಲ ಮನೆ ಬಾರಿಿಯ ಒಂದ್ಕಟ್ರೆ ಜೀವನಕ್ಕ ಊಟಕ್ ಬೇಡವಾ
ಹೌದು
ಕಾದ್ರ ಬೇಕಲ್ಲ
ಹ್ಮ
ಸರಿಮ್ಮ ಮಾಡ್ತೀನಿ